ಬೆಂಗಳೂರು ಇದಿಯಾ
ಚಾಚಾ ಚೀಪಸ ಕೊಡು ಇಲ್ಲಿ ಮಾಮ ಎಲ್ಲಿದ್ದೋ ಅಯ್ಯೋ ಜ್ಞಾನ ನಿನ್ನ ಆಧಾರ್ ಕಾರ್ಡು ಈಶ್ವರ್ ನಮ್ಮಣ್ಣ
ಸಿಂಪಲ್ಲಾಗಿ ಮಾತಾಡು
ಹಾಸ್ಪಿಟಲ್ ಹೋಗಿದ್ದೆ ಹಾಸ್ಪಿಟಲ್ ಹೋಗಿದ್ದೆ ತೋರಿಸಿಕೊಂಡು
ಅಪ್ಪ ಹಾಸ್ಪಿಟಲ್
ಎನ್ನ ಹೆಂಗೆ ನಾವು
ಆ
ಫೆ
ಜೀವ ಬಾಯಲ್ಲಿ ಬಂದಿತ್ತು ಎಲ್ಲಾ ನೆನ್ಸ್ಕೊಂಡ್ತಾ ಇದ್ದೆ ಸತ್ತೋಗ್ಬಿಟ್ಟ ಅನ್ಕೊಂಡಿದ್ದೆ ನಾಳೆ ಬ್ಯಾನರ್ ಆತರ ಅನ್ಕೊಂಡಿದ್ದೆ
ಹು
ನಂದು ಒಂದು ಪ್ರೊಫೈಲ್ ಅಲ್ಲಿ ಬುಕ್ಸ್ ಇದೆ ಬಿದ್ದು ಹೊಂಟೋದೆ ಅನ್ಕೊಂಡೆ ಆಮೇಲೆ ಬಂತು ಜೀವ ಪ್ರಾಣ
ಹಾ ಮತ್ತೆ ಬಂತು ಇದು ಹಾಗೆ ಅನಸ್ತೇಷ ಏನು ಕೊಟ್ಟಿರಲಿಲ್ಲ
ಏನು ಇಲ್ಲ ಬಾಯಲ್ಲಿ ಅದು ಏನೋ ಒಂದು ಸ್ವಲ್ಪ ಸ್ವಲ್ಪ
ಹಂಗೆ ಹಿಂಗೆ ಹ್ಮ್ ಹ್ಮ್ ಹ್ಮ ಹಾ
ಒಂದರ ಆಗ್ತಾಇದೆಹೆ ಒಳಾಕ ತಳ್ಳಿ ಸ್ವಲ್ಪ ಆಗ್ತಾ ಫಸ್ಟು ಇನ್ ಕೇಸ್ ಕೇಸ್ ಇತೆ ಕಕ್ಕೆಬುಟ್ಟಿ ಅನ್ಕಂದಿ
ಹ್ಮ್ ಆಮೇಲೆ ಹ್ಮ ಯಾವ ಹಾಸ್ಪಿಟಲ್ ಹ
ಹಾ ಸಿಗ್ಮಾ
ಸಿಗ್ಮ ಹಾಸ್ಪಿಟಲ್ ಸರಿ ಸರಿ
ಹ್ಮ ಒಳಗ್ ನಿಧಾನ ತುರುಗ್ತಾ
ಹಾ
ಕೆಳ ಕಂಟ ಬಂದು ಅಟ್ಟ ಸಿಂಟ ಅರ ಗಂೆ ಬಂತು ಅವನಡ್ಕ ಹಿಂಗನೆಗರಿ ಕೈಯ ಕಣ್ಣಿರುತ್ತ ಯಏನ ಎಪ್ಪ ಬಂತು ವಾಂತಿ ತರನೇ ಬರಾಕ ಈಗ ಒಳಗ ತಿಂದ್ರತಾನೆ ಬರದು ಚಕಾ
ಹಾ
ನೀರು ಕುಡಗಿಲ್ಲ ಏನು ಕುಡಗಿಲ್ಲ ಅಂದ್ರರು
ಹ್ಮ್ ಹ್ಮ್
ಹಾ
ಹ್ಮ್ ಹ್ಮ್ ಆಮೇಲೆ
ಆ ಪೈಪ್ ಹಾಕ್ಬಿಟ್ಟು ಒಳಾಕ್ ಸೆಂಟ್ರ ಗಂಟಟ್ ಬತ ಯ ಕೈಪ್ ಅಂದ್ರ ಬಡ ಕ್ರಕಾಂದಿಯ ಅವ್ರನ ಡಾಕ್ಟ್ರ ನ ಹಂಗನ್ನೆ ಕರಿಕಂದಿ ಏನಿಲ್ಲ ಏನಿರ ಕಣ ಸಮ್ಗರಪ್ಪ ಅಂದಬಿಟ್ಟು ಒಳಗ್ ತಳ್ಳೋರು ತಳ್ಬಿಟ್ಟ ಆ
ಏನ್ ಹೇಳಿದ್ರು
ಅದು ಗ್ಯಾಸ್ಟ್ರಿಕ್ ತರ ಆಗ್ಬಿಟ್ಟದ ಅಂದ್ರು ಫುಲ್ ಗ್ಯಾಸ್ಟಿಕ್ ಆಗ್ಬಿಟ್ಟದ ನಿಂಗಂದರು ಮಸಾಲಾ ಐಟಮೇ ಬಟ್ಟ ಕೊಡ್ಬೇಕಕ್ ನೀನಂದರು ಒಂದ್ ತಿಂಗಳು ಪೂರ್ತಿ ಮಸಾಲೆ ಂಬ ಬಿುಬಡುಬೇಕ
ಹ್ಮ್ ಹ್ಮ್ ಮತ್ತೆ ಮದ್ದಿಗನ ಹತಾರನ
ನಮ್ ಮವುಂಗು ಅದ ತರ ಬಂಬಿಟ್ಟದ ಅಂದ್ರ ನಮ್ ಮಾವ ಮಾಮೂಲಿ ಹೈರ್ವೇದಿಕ್ ದ ತಗೊಂಡು ತಗ ಸ್ವಲ್ಪ್ ಸ್ವಲ್ಪ ಹೀಗೇನ್ ತಗಳೋದು ಅಷ್ಟೊಂದು
ಹ್ಮ್
ಅದು ಒಂನಸತಿ ಇದಾವ ಇಲ್ಲ ಅಂತ ಅದಾಗಿದ್ದಾದ ಹೊಂಟೊಗುತ್ತಿತ್ತ ಅಂತ ಹೂಂ
ಅಂಗಂತ ನಮ್ ಮಾವ ಹೇಳ್ತು ಡಾಕ್ಟರ್ ಮಾತ್ರ ತಗೊಂಡ್ ಬಪ್ಪ
ಹೂ
ಇಪ್ಪತ್ತು ಮಾತ್ರೆ ಬರ್ದ ಒಂದು ಟಾನಿಕ್ ಬರ್ದ ಫೀಸು ಮುನ್ನೂರ ರೂಪಾಯಿ ಯಮ್ಮ ಅವ್ವ ನೆನ್ನೆನೆ ತೋರಿಸಿದ್ನಲ್ಲ ಅದಕ್ಕ ಎಂಡೋಸ್ಕೋಪಿಗೆ ಎರಡುವರೆ ಸಾವಿರ ಬ್ಲಡ್ ಟೆಸ್ಟ್ಗ ಒಂದು ಸಾವಿರದ ಮೂವತ್ತು ಅವ್ರು ತೋರ್ಸಾಕ್ ಮುನ್ನೂರು ನೆನ್ನೆ ಖರ್ಚಾಗಿರೋದು ಹಾ ಅಷ್ಟೇ ಇವತ್ತು ಒಂದು ಮಾತ್ರೆಗೆ ಒಂದು ಇನ್ನೂರು ರೂಪಾಯಿ ಟಾನಿಕ್ ಒಂದು ನೂರಮುವತ್ತು
ಟೊಟೊ ಒಂದು ಮೂರು ಸಾವಿರ ಖರ್ಚಾದು ಮೂರು ನಾಲ್ಕು ಸಾವಿರ
ನಾಲ್ಕಸಾವಿರ ಖರ್ಚ
ಯಾರ್ ಕೊಟ್ರು ಯಾರ ಹಾಕುದ್ರೂ
ದುಡ್ಡು ಇಲ್ಲ ಕಣ್ ನಿನ್ನೆ ಕೇಳಮ ಅನ್ಕೊಂಡೀ ಮತ್ಯಾ ಕೇಳ್ತಾವ್ ಪುಣಕಿ ಕೇಳಿದ್ವಿ ಯಾರ್ ಮನ್ಸ ಸುಮ್ನಾಗ್ಬಿಟ್ವಿ ಕೇಳೋ ಅನ್ಕೊಂಡಿವಿ ಬೆಳ್ ಬೆಳಗ್ಗೆನೇ ಒಂದು ಸಾವಿರ ಹಾಕಯ್ಯ ಕೇಳಂ ಅನ್ಕೊಂಡ್ವಿ ಬಿಡು ಅಥಗ ಅರುಣ ಕೇಳಿದ್ವಿ ಹಾ ಕ್ಯಾಶ್ ಕೊಡ ಒಂದು ಐದುನೂರು ರೂಪಾಯಿನಾ ಕುಳ್ಳನ ಕೊಡಂದೀ ಹಾ ಅಥಗ ಅವ್ನು ಅಥಗ ಸುಮ್ಗಾಗೋದಾ ಅಥಗ ಬಿಡು ಅಥಗ ಸುಮ್ನ ಆಗ್ಬಿಟ್ಟೆ ನಾನು
ನೀನೇನ ಫೋನ್ ಮಾಡಿದ್ರಾ ನಮ್ ತಂಗಿ ತಗೋ ಹ್ಮ್
ಹ್ಮ್ ಹ್ಮ್ ಬಿಡು ಅತ್ತಾಗೆ ಅಂದ್ಬಿಟ್ಟು ನಾನೇ ಸುಮ್ಗಾಗೋದೆ ಅದಕ್ಕೆ ಅಜಯ್ಗ್ ಕ್ಯೊಳ್ದೆ ಇನ್ ಐನೂರುಪಾಯಿ ಇದ್ದದ ಅಂತ. ಅವ ಇಲ್ಲ ಅಂದ.
ಹೂ
ಈಗ ನಮ್ಮ ಅಪ್ಪನ ಫೋನಲ್ಲಿ ಏನ್ ಮಾಡ್ತೀನಿ ಮೈಸಮಿ ಆಹ ಒಂದ ಎರಡೆ ಎರಡ್ ನಿಮಿಷ ಒಂದ್ ಮೂರ್ ಮೂರ್ ನಿಮಿಷ ಮಾತಾಡಿ ನೀಮ್ಮಲ್ಲ ಕಟ್ ಮಾಡಿ ಅದು ತುಂಬಕ್ಷ್ಟೇ ನೋಡ ತಗೊಮ್ ಬಾ ಅದ್ನುವೇ ಟ್ರೈ ಮಾಡ್ ಬಿಡವು ಹ ಸ್ವಲ್ಪ ನಿಮಿಷ ಮಾತಾಡಿ ಕಂಪ್ಲೀಟ್ ಮಾಡ್ಬಿಡಮ್ ಏನ್ ರೆಸ್ಪಾನ್ಸ್ ಬಂದು ಅಂತ ಗೊತ್ತಾಯ್ತ ನಿಮ್ಗು ಮಾತಾಡಾಗ ಇನ್ನಗ ಇವಾಗ ನಾಲ್ಕ್ ಸೀಟ್ ಆಯ್ತಾ ನಿಂಗ ಮಾತಾಡಕ ಇನ್ನೊಂದು ಮಾತಾಡಕ ಕಂಪ್ಲೀಟ್ ಮಾಡ್ಬಿಡದು ಫೋನ ಇದಾಗ.
ಸರಿ ಮಾಡಬುಡ ಗೆ ಮೈಸೂರಂದ ಯಾವಾಗ ಬಂದ ್ಮ ಮತ್ತೆ ಶನಿವಾರ ಅಂತಿಲ್ಲ
ಇಲ್ಲೇ ಇರ್ಬೇಕು ನಮ್ಮ ಮಮ್ಮಿ ಬಂತ ಹ ಹ್ಮ ನಾಳಕ ನರಸಿಪುರಕ್ ಬರ್ಬೇಕು
ಏನಕ್ಕ ಕರಾಟೆ ಮಾಲೆಸ ಅಂತದ ಕಡ್ಡಾಯತತರ ಅಲ್ವ
ಅಲ್ಲ ಅಲ್ಲ ಬಂದ್ಬಿಟ್ಟು ಪುನಃ ನಮ್ಮ ಮತ್ತೆ ಕರ್ಕ ಬಂದ್ಬಿಟ್ಟು ಪುನಃ ನಾನು ಕರ್ಕ ಬಂದು ಮೈಸೂರು ಗಟೆ ಪು ಆಮ ನಾಳ ಶನಿವಾರ ನಮ್ಮ ಅಲ್ಲಿಗೆ ಹೋಗ್ಬಿಟ್ಟು ನಮ್ಮ ಅಮ್ಮವರು ಯಾರು ಇಲ್ವಲ್ಲ ಅಲ್ಲಿ ರಾಜಾ ಕೊಟ್ಬಿಟ್ರಲ್ಲ ಊರ್ ಗಂಟ ಇ ಒಬ್ಬಿ ಇರ್ತಾರ ಮುಟ್ ನವು ಪುನಪ್ಪಾ ನಮ್ಮಮ್ಮಿ ಅಲ್ಲಿಗ್ ಬತ್ತ
ಹ್ಮ್ ಬಾ ಬಾ ಸರಿ
ಇೇನ್ ಮಾಡಕ್ದುನ್ ಶನಿವಾರನೇ ಬರೋಣ
ಹ್ಮ್ ಹ್ಮ್
ಹ್ಮ್ ಹಾ ಕ ಕ ಹ
ಮೂಊಟೆ ತಿಂಡಿ
ಮಜ್ಗಾನ ಜಾಸ್ತಿ ಕಾರ್ ಕಾರ್ದ ಕಾರ್ದೈ ತಿನ್ನಗಿಲ್ಲ
ಸಿರಾಪ್ ಇಲ್ಲ ಟ್ಯಾಬ್ಲೆಟ್ಾ
ಟ್ಯಾಬ್ಲೆಟು ಒಂದು ಸಿರಪ್ ಬೆಳಗ್ಗೆ ಗ್ಯಾಸ್ಟ್ರಿಕ್ ಮಾತ್ರಿ ಕೊಟಾರಕಣ ಅಷ್ಟೇ
ಹ್ಮ್ ಅದೇ ಹಲ ಹಟ್ಟವಿ ಹ್ಮ್ ಹ್ಮ್ ಹ್ಮ್
ಬಂಡ್ಬುತ್ರ ಗಂಟಲು ಸಿಕಂಡಾಗೆ ಹ್ಮ್ ಅದು ಬಂಡ್ಬುತ್ರ
ಏನೇನು ಕಲ್ಲುಗಿಲ್ಲು ಅಂತಿದ್ರಲ್ಲ ಏನೋ
ಅದೇನು ಇಲ್ಲ ಗ್ಯಾಸ್ಟ್ರಿಕ್ ಅದ್ರಲ್ಲ ಒಳಗಡೆನೆ ಹಕ್ಬಿಟ್ರಲ್ಲ ಪೈಪಿನ ಫುಲ್ಅಗ್ಬುತಕಪನಿಂಗ ಅಂದ್ರು ಹೂಂ
ಅದೆಲ್ಲ ಕೊಟ್ಟಿದ್ದಾರೆ ಸ್ಕ್ಯಾನ್ ರಿಪೋರ್ಟ್ ಟ ಆ
ಕಳಿಸ್ತೀನಿ ತಡಿ ನೋಡೇ
ಕಲ್ಸಾಯಿ ಬುಡು ಅಂದ್ಮೇಲೆ ಇನ್ನೇನು ಏರಿಪೋರ್ಟನೇ ಇಟ್ಟಕಂಡು ಬೇರೆಯಲ್ಲರ ಪ್ರೈವೇಟ್ ಅಲ್ಲಿ ಇದು ಗೋರ್ಮೆಂಟ್ನಲ್ಲಿ
ಗೋವರ್ಮೆಂಟ್ ಅಲ್ಯ ಈಗ ಕಂಟಿನ್ಯೂ ಮಾಡ್ತೀನಿ ಪುನಃ ಎನ್ನರ ಈಗ ಕಂಟಿನ್ಯೂ ಮಾಡ್ತಿನಿ ರಿಕವರಿ ಆಗದು ತುಂಬಾ ಕಷ್ಟ ನನ್ ಊಟ ತಿಂಡಿ ಏನ್ ಮಾಡ್ತಿನಿ ಅದ್ರಮೇಲೆ ಇದು ರಿಕವರಿ ಆಗದು ನಾನು ಏನು ಮಾಡಿಲ್ಲ ಕಾಯ ಬೆಂಗಳೂರೇನು ಮಾಳ ಉದಾದ್ದ
ಬೆಂಗಳೂರು ಫುಲ್ ಮಳೆ ಅಂತ ಆನೇಕಲ್ ಮಳೆ ಯಲ್ಲಾ ಬಿದಿದ್ದಂತ ಇತ್ತಗ ಬೆಟ್ಟದ ದಿನಕೆಲ್ಲ ಮಿಂಚುತದ ಮಾದೇಶ್ವರ್ನ್ ಬೆಟ್ಟ ಕೊಳ್ಳೇಗಾಲ್ದಿಂದ ಆಚಾ ಆ ನಮ್ ಊರಿಗ್ ಮಳೆನೇ ಇಲ್ಲ ಹಾ
ನಮ್ ಹ್ಮ್ ಅಲ್ಲೂ ಇಲ್ಲ ಅನು ಮಳೆ ಅಗರ
ಇಲ್ಲಕಣ್ಣಾ
ಹ್ಮ್ಮ್
ನೋಡ್ಬೇಕು ಹೆಂಗದ್ದು ಏನ ಅಂತ
ಹಮ್ಮ್ ಈಗ ಏನುಬಿತ್ತಿಲ ಅಂಗಂದ್ರ
ಏನೂ ಬಿ ಇಲ್ಲ ನಮೂ ಉಳುಸು ಇಲ್ಲಕಣ ನಾಳ ಉಳುಸುಬೇಕು ಮಹೇಶಣ್ಣ ನಾಳಬತ್ತೀನಿ ಅಂತೂ
ಹ್ಮ್
ನಾಮೂ ನಾಳ ಈ ಇದು ರೆಡಿ ಆಯೇತಮಿ
ಯಾಲ್ಯ
ಏ ನೀನು ಬಾಯ
ನಾಳೆಕಾ ನಾಮ್ ಪಾಳು ಬಂದ್ರ ಜೊತ್ಗ
ಯೇ ನೀನ್ ಊಟ ಮಾಡಪ್ಪ ನಾನ್ ವೆಜ್.
ಓ ನೀ ಅದ್ಯಾತುಕ್ಕೆ ಮತ್ತಂತ ಕನ್ ನಾನು ಊಟ ಮಾಡಲ್ಲ ಸಿಹಿ ಮಾಡಿರ್ತರ.
ಸಿಹಿ ಮಾಡಿದ್ರೆ ಬರ್ತಿನಿ ಮಟನ್ ಎಲ್ಲಾ ತಿನ್ನಲ್ಲ ನಾನು, ಏ ಬರಕಾಗಲ್ಲ ಬಿಡು ನಾಳೆ. ಅಲ್ಲ ಇವತ್ತು, ಮೈಸೂರಿಗ್ ಹಾಸ್ಪೆಟ್ಲಿಗೆ ಹೋಗ್ಬೇಕು ಕರ್ಕೊಂಡ್ ಹೋಗ್ಬೇಕು. ಆ ಹೂಂ ಸರ್ ಸರಿ ಸರಿ ಇನ್ನೇನ್ರಿ ಮತ್ತೆ ಸಮಾಚಾರ, ಯಾವ್ದ್ ಮರಯಾ ಇದು ಟೈಮಲಿ ಟೈಮೇ ಆಗಲ್ಲಲ.
ಬಾರಿ ಬೇಜಾರ್ ಆಯ್ತದೆ ಇಲ್ಲಿ.
ಇದ್ರಲ್ಲಿ ಯಾರಾದ್ರು ಒಬ್ರು ಇವ್ರ್ ಇರ್ಬೇಕು ಚೆನ್ನಾಗಿರುತ್ತೆ. ಒಂದು ಮೂರ್ ಮೂರ್ ಗಂಟ್
ನೀ ಒಳ್ಳೆಗಾ ಮೂರ್ ಗಂ ಟೆ ಯಾಕಾ ಜಾಸ್ತಿನೇ ಮಾತಾಡ್ಬೋದು ಗೊತ್ತೇ ಆಗಲ್ಲ.
ತ್ತೇ ಆಗಲ್ಲ. ತಡಿ ಯಾರ್ನಾದ್ರು ಗೊತ್ತಿರೋರ್ನ ಆಡ್ ಮಾಡಮ.
ಇಂದೆ ಒಳ್ಳೇ ಕೆಲ್ಸಕ್ಕೆ
ಹ ಮಾಧುಸ್ವಾಮಿ ಇಲ್ಲಿರಾರ ಯಾರ ನೋಡಿದ ಎಂತ ಕಣಪ್ಪಾ ಅಲ್ಲಲೇ ಕೊಯ್ಲಿ
ಕೋಯ್ಲಿ ಕೋಯ್ಲಿ ಕೋಹ್ಲಿ ಕೇಕ್ ತಿಂದಿದ್ವೋ ಅವತ್ತು
ಯಾರು ಏನಿಲ್ಲ ಕಣೋ ಅಲ್ಲಿ ಯಾರ್ ಇನ್ನಮೇ ತಿಂದಿಲ್ಲ ನಾನು
ಯಾಕ ಆರೋಗಿತ
ಇತ್ತಗ್. ಕೇಕು ನಾನು ಮೊಟ್ಟೆ ಹಾಕಿರ್ತಾರ ಅಂದ್ಬಿಟ್ಟು
ಆಬೇಡ್ ಔಟ್ ಅನಾ ಆತಗಾ
ಎತ್ಗನ್ ಮೂನ್ ಪೀಸಾ
ಹಾ
ನಿಮೊಳ ಕೊಟ್ಟಿ ಬೇಡ ಅಂಬಿಟ್ಟಿನ್ ನಾನು
ಹ್ಮ್
ಹ್ಮ್ ನೀಟ್ ಆ ಸಭ್ಮಿಟ್ ಕೊಡು
ಕೊಡ್ತೀರಿ ಕಟ್ ಮಾಡ್ಬಿಡ್ತಾನ್
ನೀನೇ ಕಟ್ಟ ಮಾಡ್.